ಏನ್ ಮಾಡ್ತಿದೀಯ ಸಂಜೀವ್. ಹಾ ಹಲೋ.
ಏನಿಲ್ಲ ಸುಮ್ನ್ ಕೂತ್ಕೊಂಡಿದಿನಿ ನೋಡಪ್ಪ.
ಹೌದಾ ನಾಷ್ಟಾ ಆಗೈತಿ ಬೆಳಿಗ್ಗೆ ದು. ನಾಷ್ಟ ಏನಿತ್ತು ಬೆಳಿಗ್ಗೆ.
ಅದೇನ್ ಪಲಾವೇನ್ ಪುಳಿಯೋಗರೆ ಇರ್ಬೇಕು.
ಪುಳಿಯೋಗರೆ. ಸರಿಯಾಗಿತ್ತಾ.
ನಾ ಹೋಗೆ ಇಲ್ಲ ಬೆಳಗ್ಗೆ.
ನೀನು ಕೂಡ ನಷ್ಟ ಮಾಡಿಲ್ವಾ . ಹೌದಾ ಇಲ್ಲಿ ನಷ್ಟಾನೇ ಹೋಗೋದಿಲ್ಲಪ್ಪ ನಮ್ಗೆ. .
ಹೋಗಲ್ ಮತ್ತೆ.
ಹೊಟ್ಟೆ ಸರ್ವಗೆ ಮಾಡಲ್ಲ.
ಹ್ಮ್.
ಮತ್ತೆ ಮೆಸ್ ಬಿಲ್ ಆದ್ರೆ ಎಷ್ಟ ಆಗ್ತಾರೆ ನೋಡು.
ನಮ್ದು ನಡೀತದಪ್ಪ ಎಸ್ ಸಿ ಎಸ್ ಟಿ ಇದೀವಿ ನಾವು.
ಹೌದಾ. ಹ್ಮ್ ಮತ್ತೆ.
ಹ . ಮತ್ತೆ ನಗದ್ರು.
ಊರಿಗ್ಹೋಗಲ್ವಾ.
ಅದೇ ಗುರುವವರು ಹೋಗಬೇಕಂತ ಮಾಡಾಿನಿ ಬಿಟ್ಟ್ರರು ಹೋಗ್ತೇನಿಂದ್ರ ಇಲ್ಲ .
ಹ್ಮ.
ಅವರ್ ಬಿಡ್ತಾರಂತ ಏನ್.
ಹಾ.
ಬಿಡ್ತರ.
ಬಿಡ್ತರ್.
ಕನ್ಫರ್ಮ್ ಐತಿ ಬಿಡೋದ.
ಹೌದು ಮತ್. ಮತ್ತೆ ಡಿ ಕೆ ಪಾಟೀಲ್ ಸರ್ ಇದಾರಲ್ಲ ಅವರಸ್. ಕ್ಲಾಸ್ ಹೇಗಿದ್ರು ಮುಗಿಯುತ್ತೆ ನಾಳೆ.
ಹ್ಮ್.
ಕ್ಲಾಸ್ ಮುಗಿಸಿಕೊಂಡು ಹೋಗು ಹೋಗ್ಬಿಟ್ರೆ ಆಯ್ತು.
ಹ್ಮ್.
ಹ್ಮ್.
ಮತ್ತೆ ಬೇರೆ ಕ್ಲಾಸ್ ಇರ್ತಾವಲ್ಲ.
ಯಾವೋ ಬೇರೆ ಕ್ಲಾಸ್ . ಶುಕ್ರುವರಾದ್ರೆ ರಜಾ. ಜೆನಾ.
ಹ್ಮ್ ಮತ್ತೆ ಶೇಮ್ ಶನಿವಾರ.
ಶನಿವಾರ ಒಂದು ಕನ್ನಡ ಕ್ಲಾಸ್ ಇದೆ.
ಮ್ ಕನ್ನಡ ಮತ್ತು ಜ್ಯೋತಿ ನಂ.
ಮತ್ತೆ ಅವರ್ ಹೇಳ್. ಅಂದ್ರೆ ಬಿಡ್ತಾರೆ ಅವ್ರು ಮ್ಯಾಮ್ ಹಿಂಗೆ ನಾವು ಊರ್ರಿಗೆ ಹೋಗ್ತೀವಿ ಅಂದ್ರೆ ಬಿಡ್ತಾರೆ.
ಹಾ ಬಿಡ್ತಾರೇನ.
ಅ ಬಿಡ್ತಾರೆ. ಏ ಇಲ್ಲ ಅವರು ಬಿಡ್ತಾರೆ ಅವರಿಗೆ ಗೊತ್ತಿದೆ. ಪಾಪ ಹಾ ಹುಡುಗುರ್ರಾ ಮೂರ್ ತಿಂಗಳಾಯ್ತು ಅಂತೆ ಹೇಳಿದ್ರೆ ಮಿಸ್ಗೆ ಬಿಡ್ತಾರೆ ಮಿಸ್. ಒಳ್ಳೆಯವರಿದ್ದಾರೆ ಒಳ್ಳೆ ಮಿಸ್ಸಿದ್ದರೆ.
ಹ್ಮ ಮತ್ತೆ ಎಂಟ ಮಾಲಾಜಿ.
ಹಾ.
ಎಂಟ ಮನೆಜಸರ.
ಎಂಟಮಲಜಿ ಸರ್ ಕೂಡ ಬಿಟ್ಟಿದರಲ್ಲ ಮತ್ತೆ.
ಬಿಟ್ಟಾರ ಹ್ಮ್ ಹಂಗಾದ್ರೆ ಮತ್ತಿದು ಹ್ಮ್.
ಮತ್ತೆ ಐ ಪಿ ಎಲ್ ನೋಡ್ತೀರಾ ನೀವು.
ಹ್ಮ್ ನೋಡ್ತೀನ್ .
ಹ ನಿಮ್ಮ ಇಷ್ಟವಾದ ಪ್ಲೇಯರ್ ಯಾರು. ಹ. ನಮ್ಗೂ ವಿರಾಟ್ ಕೊಹ್ಲಿನೇ ಇಷ್ಟ ನೋಡಿ. ರೋಹಿತ್ ಶರ್ಮಾ ಗೊತ್ತಲ್ಲ ನಿಮ್ ಕ .
ಹ್ಮ್ ಗೊತ್ತು ಗೊತ್ತು.
ಹ ಅವ್ರ ಬಗ್ಗೆ ಏನಾದ್ರು ಗೊತ್ತಿದೆ ನಿಮ್ಗೆ.
ಕೇಳಿನ.
ಹಾ ಹೇಳಿ ನೋಡೋಣ ಎಷ್ಟು ಗೊತ್ತಿದೆ ಅಷ್ಟ. ಹೇಳೇಳಿ ನನ್ಗೆ ಗೊತ್ತಿದ್ದೆ ನಾನ್ ನಿಂಗ್ ಹೇಳ್ತಿನ್.
ಹ್ಮ್ ಅವ್ರ ಪೂರ್ಣ ಹೆಸ್ ರೋಹಿತ್ ಗುರುನಾಥ ಶರ್ಮಾ.
ರೋಹಿತ್.
ಗುರುನಾಥ್ ಶರ್ಮಾ.
ಹೊ.
ಹ್ಮ್ ಅವ್ರು ಹುಟ್ಟಿದ್ದ ಮೂವತ್ ಏಪ್ರಿಲ್ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಹುಡ್ತಾರ ಅವರು.
ಮೂವತ್ತು ಏಪ್ರಿಲ್ ಹತ್ತೊಂಬತ್ ನೂರ.
ಎಂಬತ್ತೇಳರರ ಹುಡ್ತರ್. ಹ್ಮ್ ಅವ್ರು ಹುಟ್ಟಿದ್ದು ನಾಗಪುರ ಮಹಾರಾಷ್ಟ್ರದಲ್ಲಿ.
ಪುರ ರಲ್ಲಿ ಹುಡ್ತರ್. ಏನು. ಮುಂಬೈ ಕರ್ ಅಂತ ಫೇಮಸ್ ಅವರು ಮುಂಬೈ ಕರ್ ಮತ್ತೆ ಇ ಇಟ್ ಮ್ಯಾನ್ ಅಂತ ಕರತ. ತಾರೆ ಅವ್ರಿಗೆ ಹ್ಮ್.
ಮತ್ತ ಅವ್ರ ತಂದ ಹೆಸರು ಗುರುನಾಥ್ ಶರ್ಮಾ.
ಗುರುನಾತ್ ಶರ್ಮಾ.
ಹಾ ತಾಯಿ ಪೂರ್ಣಿಮಾ ಶರ್ಮಾ ಹ ಅವ್ರ ಅಣ್ಣನ ಹೆಸರು ಅರ್ ತಮ್ಮನ ಹೆಸರು ವಿಶಾಲ್ ಶರ್ಮಾ.
ವಿಶಲ್ ಶರ್ಮಾ ಹ. ಅವರು. ಐ ಪಿ ಎಲ್ ಅಲ್ಲಿ ಮುಂಬೈ ಟೀಮ್ಗೆ ಆಡ್ತಾರಲ್ವಾ. ಹಾ.
ಮತ್ತ ಅವ್ರ. ಜರ್ಸಿ ನಂಬರ್ ಫೋರ್ಟಿ ಫೈವ್.
ಹಾ.
ಹಾ ಗೊತ್ತಲ್ಲ.
ಹಾ ಗೊತ್ತು ಬಿಡಿ.
ಹ್ಮ. ಮತ್ತೆ ರೋಹತ್ ಶರ್ಮ ಅವರು ಮಾ ವರ್ಗದ ಕುಟ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಂದ ಬಂದಿರೌರ್ ಅವರು. ಹ್ಮ್ ಕುಟುಂಬದ ಆರ್ಥಿಕ ಪರಿಸ್ಥಿತಿ. ಅ ಉತ್ತಮವಾಗಿರದ ಕಾರಣ ಅವರು. ತಮ್ಮ ಅಜ್ಜಿ ಅಜ್ಜಿ ಅಜ್ಜಿಯರ ಬೆಳೆ. ಅಜ್ಜಿ ಹಾಜರ ಬೆಳೆ ಬೆಳಿದರು .
ಅಜ್ಜ ಅಜ್ಜಿ ಮನೆಯಲ್ಲಿ ಬೆಳತ್. ತಾರೆ ಹಾ ಹ್ಮ್.
ಮತ್ತೆ ಬಾಲ್ಯದಲ್ಲಿಯೇ ಕ್ರಿಕೆಟ್ ಮೇಲೆ ಹೆಚ್ಚಿನ ಆಸಕ್ತಿ ಬಳಸಿಕೊಂಡರು.
ಅವರು ಮೊದಲು ಅವ್ರಿಗೆ ಬ್ಯಾಟಿಂಗ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ದವ್.
ಹಾ.
ಅವರು ಮೊದಲು ಸ್ಪಿನ್ನರ್ ಇದ್ರು ಗೊತ್ತಾ ನಿಮ್ಗೆ. ಹಾ ಬೌಲರ್ ಇದ್ರು. ಅವರು ಐ ಪಿ ಎಲ್ಗೆ ಡಬಿ ಮಾಡ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಆಡ್ತಾರೆ ಅವರು ಮೊದಲು ಡೆಕ್. ಕಂಚಾರ್ಜಸ್ ಅಂತ ಒಂದು ಟೀಮ್ ಇರುತ್ತೆ ಆ. ಟೀಮಿಗೆ ಅವರೂ ಬಾಲರ್ ಆಗಿ ಆಯ್ಕೆ ಆಗ್ತಾರೆ.
ಹ್ಮ.
ಅಲ್ಲಿ. ಪಿನ್ ಕೋಚ್ ಬಾ ಕೋಚ್ ಇರ್ತಾರ್ ನೋಡಿ ಬಾಲಿಂಗ್ ಕೋಚು.
ಹಾ ಹಾ.
ಅವರ ಬ್ಯಾಟಿಂಗ್ ಶೈಲಿಯನ್ನು ನೋಡಿ ಅವ್ರಿಗೆ ಹೇಳ್ತಾರೆ ರೋಹಿತ್ ಶರ್ಮಾ ನೀವೂ. ಸ್ಪಿನ್ ಮಾ-ಹಾಕೋದ್ರಕ್ಕಿಂತ ಬ್ಯಾಟಿಂಗ್ ನಲ್ಲಿ ತುಂಬಾ ಆಸಕ್ತಿ ಬ್ಯಾಟಿಂಗ್ ಮಾಡಿದ್ರೆ ಸರಿಯಾಗಿರುತ್. ತ್ತೇ ಅಂತ ಅವರು ಕೋಚ್ ಹೇಳ್ತಾರೆ.
ಹ್ಮ.
ರೋಹಿತ್ ಶರ್ಮಾಗೆ ಅವರು ಕೂಡ ಬ್ಯಾಟಿಂಗ್ ಟ್ರೈ ಮಾಡ್ತಾರೆ ರೋಹಿತ್ ಶರ್ಮಾ ಅವರು.
ಹಾ.
ಅವ್ರ ಇಷ್ಟಾವದ ಸ್ಯಾಟ್ ಯಾವ್ದ್ ಗೊತ್ತಲ್ಲ ನಿಮ್ಗೆ.
ಹಾ.
ರೋಹಿತ್ ಶರ್ಮಾ ಅವರ ಫೇವರೆಟ್ ಶಾಟ್. ಯವದ್ ಹೇಳಿ ನೋಡೋಣ.
ಅದ್ಯಾವ್ದ ಹೇಳ ನೀ ಹೇಳ.
ಫುಲ್ ಶಾಟ್ ಅವರ್ರ ಫೇಮಸ್ಸ. ಅವನಿಗೆ ಇಷ್ಟ ಆದ ಸ ಅವರು ಅದರ್ ನಿಂತ ಬೆಳಿತಾ ಬೆಳತಾ ಬ್ಯಾಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ ತಾರೆ
ಹ್ಮ್.
ಬರ್ತಾ ಬರ್ ತಾ ಅವ್ರು ಬಾಲಿಂಗ್ನ ಬಿಟ್ ಬ್ಯಾಟ್ಸ್ ಮನ್ ಆಗಿ ಹೆಸರು ಗಳಿಸುತ್ತಾರೆ ನೋಡಿ ಹ್ಮ್.
ಮತ್ತೆ ಅವರು ಬಾಲ್ಯದಲ್ಲಿ ಕ್ರಿಕೆಟ್ ಮೇಲೆ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡ್ರು.
ಹಾ.
ಹ ಅವರ ಚಿಕ್ಕಪ್ಪನ ಸಹಾಯದಿಂದ ಕ್ರಿ ಸಹಾಯದಿಂದ ಕ್ರಿಕೆಟ್ ತರಬೇತಿಗೆ ಸಿ ಚಿಕ್ಕಪ್ಪ ಸಹಾಯದಿಂದ.
ಹೌ
ಮತ್ತೆ ರಾಯಚರ ಮುಂಬೈನಲ್ಲಿರುವ ಸ್ವಾಮಿ ವಿವೇಕಾನಂದರ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಓದಿದ್ರು.
ಸ್ವಾಮಿ ವಿವೇಕಾನಂದ ಸ್ಕೂಲ್
ಹ್ಮ ಅವರು ಕೋಚ್ ದಿನೇಶ್ ಲಾಡ್ ಅವರ ಅವರು ಅವ್ರ ಕೋಚ್
ಕೋಚ್ ಹೆಸರು ದಿನೇಶ್ ಲಾಡ್ ಹ.
ರೋಹಿತ್ ರೋಹಿತ್ ಅವರ ಪ್ರತಿಭೆಯನ್ನು ಗುರುತಿಸಿ ವಿದ್ಯಾ ವಿದ್ಯಾರ್ಥಿ ವೇತನ ಒದಗಿಸಿದರು. ಅಂದ್ರೆ ಫೆಸಿಲಿಟಿಸ್ ಎಲ್ಲ ಕೊಟ್ ಅ
ಹಾ ಹಾ.
ಆರಂಭದಲ್ಲಿ ಅವರು ಸ್ಪಿನ್ನರ್ ಆಗಿದ್ರ. ನೀ ಹೇಳ್ದ್ಲ ಅಶ್ವಿನ್ ಆದಾಗಿದ್ರು ಮ ಮತ್ತೆ ಬ್ಯಾಟ್ಸ್ಮನ್ ಆಗಿ ಬೆಳೆ ಬೆಳೆಯಲು ಪ್ರಾರಂಭಿಸಿದರು. ಹ್ಮ್ ಮತ್ತೆ ಎರಡ್ ಸಾವಿರದ ಐದರಲ್ಲಿ ರೋಹಿತ್ ಶರ್ಮಾ ಅವರು ಲೀಸ್ಟ್ ಎ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು.
ಯಾಡ್ ಸಾವಿರದ
ಐದರಲ್ಲಿ.
ಹ್ಮ್.
ಟೀ ಅಂದ್ರೆ ಟಾಪಲ್ಲಿ ಬರ್ತಾರ್ ಇವಾಗ.
ಹಾ.
ಹಾ ಮತ್ತ ನಂತರ ಮುಂಬೈ ತಂಡದ ಪರವಾಗಿ ರಣಜಿ ಟ್ರೋಫಿಯಲ್ಲಿ ಆಡಿದ್ರು ಎರಡ್ ಸಾವಿರ ಆರು ಏಳರಲ್ಲಿ. ಹ್ಮ್ ಅಂದ್ರೆ ಗುಜರಾತ್ ವಿರುದ್ಧ ಹೆಡೆ ಐದ್ನೂರ ಐದ ರನ್ ಐ ಐದ್ನೂರ ಐದ ರನ್ ಹೊಡೆದು ಗಮನ ಸೆ ಳಿದ್ರ ಇವ್ರು. ಎಲ್ಲರ್ದು ಆಡಿ ಹ ಮತ್ತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿದ್ರಿ ಇವ್ರು.
ಹಾ ಇಂಟರ್ ನ್ಯಾಷನಲ್ ಕ್ರಿಕೆಟ್.
ಹ್ಮ್ ಮತ್ತೆ ಏಕದಿನಪ್ಪಂದ ಪ್ರವೇಶ ಇಪ್ಪತ್ತ್ರೊಂಬತ್ತು ಜೂನ್ ಎರಡ್ ಸಾವಿರ ಏಳರಲ್ಲಿ ಆಡಿದ್ರು.
ಇಂಡಿಯ ಟೀಮಿಗೆ ಎರಡ್ ಸಾವಿರದ ಏಳ ರಲ್ಲಿ ಸೆಲೆಕ್ಷನ್ ಆಗ್ತಾರ.
ಹಾ ಇರ್ಲೆಂಡ್ ವಿರುದ್ಧ.
ಇಂಗ್ಲೆಂಡಾ.
ಇರ್ಲ್ಯಾಂಡ್ ಇರ್ಲ್ಯಾಂಡ್.
ಐರ್ಲ್ಯಾಂಡ್.
ಹಾ. ಮತ್ತೆ ಟಿ ಟ್ವೆಂಟಿ ಟಿ ಟ್ವೆಂಟಿಯಲ್ಲಿ ಇದು ಮಾಡಿ ಆರ್ತಾರ ಎರಡ್ ಸಾವಿರ ಎರಡ್ ಸಾವಿರದ ಯೋಳ್ರಲ್ಲಿ.
ಎರಡ್ ಸಾವಿರದ ಏಳರಲ್ಲಿ ಟಿ ಟ್ವೆಂ ಟಿಗೆ ಆಯ್ಕೆ ಆಗ್ತಾರ.
ಹ್ಮ್ ಆಡ್ತಾರ ಇವ್ರು ಇಂಗ್ಲೆಂಡ್ ವಿರುದ್ಧ.
ಹಾ.
ಮತ್ತೆ ಟೆಸ್ಟ್ ಆಡ್ತಾರ್ ಇವರು ಆರು ನವೆಂಬರ್ ಎರಡ್ ಸಾವಿರ ಹದ್ಮೂರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ.
ಯಾಡ್ ಸಾವಿರದ
ಹಾ ಯೋಳ್ರಲ್ಲಿ ಆರ ಆರ.
ಆರು.
ಹದ್ಮೂರಲ್ಲಿ ಹದ್ಮೂರಲ್ಲರ್
ಹಾ ಎರಡ್ ಸಾವಿರದ ಮುರಲ್ಲಿ
ಹಾ. ಟಿ ಟ್ವೆಂಟಿ ಇದು ಟೆಸ್ಟ್ ಆಡ್ತಾರ. ವೆಸ್ಟ್ ಇಂಡೀಸ್ ವಿರುದ್ಧ ಹ್ಮ್. ಮತ್ತೆ ಇದು ರೋಹಿತ್ ಶರ್ಮಾ ವಿಶ್ವದತ್ಯಸು ಓಪ್ನಿಂಗ್ ಬ್ಯಾಟ್ಸ್ಮನ್ ಗಳಲ್ಲಿ ಒಬ್ರು.
ಹಾ. ಓಪೆನಿಂಗ ಬ್ಯಾಟ್ಸಮನ್.
ಹ್ಮ.
ಹ್ಮ್.
ಅವರು ಏಕದಿನ ಕ್ರಿಕೆಟ್ಗಳಲ್ಲಿ ಮೂರು ಶತ ದ್ವಿಶತಕಗಳನ್ನು ಗಳಿಸಿದ ಏಕೈಕ ಆಟಗಾರ.
ಹೌದು ಎರಡ್ ಎರಡ್ ನೂರು ರನ್ನು.
ದ್ವಿ ಶತಕ ಅಂದ್ರೆ ಎರಡ್ನೂರ್ ರನ್ನು ಹೊಡೆದರಂತೆ ಹ್ಮ್. ಇನ್ನೂರ ಅರವತ್ನಾಲ್ಕು ರನ್ ಇದು ಇದು ಶ್ರೀಲಂಕಾ ಹೊಡಿದ್ ತಾರಿವ್ರು ಏಕ ದಿನ.
ಇನ್ನೂರ ಅರವತ್ನಾಕು ಹೂಂ.
ನ ಕುನಿತಾರೆ ಇದು ಶೀ ಶ್ರೀಲಂಕಾ ವಿರುದ್ಧ.
ಹ್ಮೂ.
ಮತ್ತೆ ಮೂರು ದ್ವಿಷತಕಗಳ ಸಾಧನೆ. ಇನ್ನೊಂದ್ರೆ ಮುನ್ನೂರನ್ ಹೊಡಿತಾರೆ ಹಾ. ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವಕಪ್ ಐದು ಶತಕಗಳು.
ಹಾ ಐದು ಶತಕ ಆರಯ್
ಹಾ ಮತ್ತೆ ಟಿ ಟ್ವೆಂಟಿಲ್ಲಿ ಅನೇಕ ಶತಕಗಳು. ಜಾಸ್ತಿನೆ ಆಗ್ಯಾವ. ಹಾ ಟಿ ಟ್ವೆಂಟಿ ಒಳಗ.
ಹ್ಮ್.
ಅವರು ನಾಯಕತ್ವ ವಹಿಸಿದ್ದರು ಕ್ಯಾಪ್ಟನ್ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತದ.
ಹಾ ರೈಟ.
ಹ್ಮ ಅವರ ನಾಯೋಗದಲ್ಲಿ ಭಾರತ ಅನೇಕ ಬ ಅನೇಕ ಬಾರಿ ಗೆದ್ದಿತಂತೆ.
ಹ್ಮ್.
ಪ ಏಷ್ಯಾ ಕಪ್ ಎರಡ್ ಸಾವಿರದ ಹದ್ನೆಂಟರಲ್ಲಿ.
ಎರಡ್ ಸಾವಿರದ ಹದ್ನೆಂಟ್ರಲ್ಲಿ ಏಷ್ಯಾ ಕಪ್.
ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏಷ್ಯಾಕಪ್ಪದ.
ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತೆ ಏಷ್ಯಾ ಕಪ್.
ಮತ್ತೆ ಟಿ ಟ್ವೆಂಟಿ ವಿಶ್ವಕಪ್ ಎರ್ಡ್ ಸಾವಿರದ್ ಇಪ್ಪತ್ನಾಕ್ರಲ್ ಗೆಲ್ತದ.
ಹೌದಾ ಸೌತ್ ಆಫ್ರಿಕಾದಲ್ಲಿ ಗೆತ್ತಾರ ನೋಡಿ ಹಾ ಸೌತ್ ಆಫ್ರಿಕಾ ಟೀಮು ಮತ್ತೆ ಸೌತ್ ಆಫ್ರಿಕಾದಲ್ಲೇ ಗೆತ್
ಹ್ಮ ಮತ್ತ ಅವರು ಶಾಂತ ನಾಯಕತ್ವ ಶೈಲಿಯಿಂದ ಅವ ರು ವಿಶೇಷ ಮೆಚ್ಚುಗೆ ಪಡೆದಿದ್ದಾರೆ.
ಹೌದಾ ಹಾ
ರೋಹಿತ್ ಶರ್ಮಾ ಎರಡ್ ಸಾವಿರದ ಎಂಟರಲ್ಲಿ ಡೆಕನ್ ಚಾರ್ಜಸ್ ತಂಡದಿಂದ ಐ ಪಿ ಎಲ್ ಆರಂಭಿಸಿದರು.
ಹೌದಾ
ಸಾವಿರದ ಹನ್ನೊಂದಂದ ಎರಡ್ ಸಾವಿರದ ಹನ್ನೊಂದರಿಂದ ಮುಂಬೈ ಇಂಡಿಯನ್ಸ್ ತಂಡದ ಪರ ಆಡ್ತಿದ್ದರೆ ಇವ್ರು. ಎರಡ್ ಸಾವಿರದ ಹನ್ನಂದರಿನ್ದ ಆಡಿಸ್ತಾರ್ ಇವ್ರು ಹ್ಮ್. ಅವ್ರು ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಐದು ಬಾರಿ ಟ್ರೋಫಿಯನ್ನು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ.
ಐದ್ ಸರ್ತಿ
ಯಾವಗ್ ಹೇಳ್
ಎಡ್ ಸಾವಿರದ ಹದಿಮೂರು ದಗ ಒಂದು.
ಹ ಹದನೈದರಗ ಒಂದು
ಹದ್ನೈದು ಇಂದು ಹದ್ನೈ ಹದ್ನೋಳು ಒಂದು ಎರಡ್ ಸಾವಿರದ ಹತ್ತೊಂಬತ್ತೊಂದು
ಹಾ
ಎರಡ್ ಸಾವಿರದ ಇಪ್ಪತ್ತೆರಡು ಒಂದು
ಇಪ್ಪತ್ ಇಪ್ಪತ್ತೊಂದ್ ಲಾಸ್ಟ್ ಇದ ಇಪ್ ಇಪ್ ಇಪ್ಪತ್ತಿಪ್ಪತ್ತು
ಇಪ್ಪತ್ತಾ ಇಪ್ಪತ್ತು ಮತ್ತೆ ಇಪ್ಪತ್ತೊಂದು.
ಇಪ್ಪತ್ತಂದ ಇಪ್ಪತ್ತೊಂದಿಲ್ಲ. ಹಾ ಹಾ ಎರಡ್ ಸಾವ್ರದ ಹತ್ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹನಿನೇಳು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತು. ಹ್ಮ್ ಇದರಿಂದ ಅವರು ಐಪಿಎಲ್ ಇತಿಹಾಸ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ಬರಾಗಿದ್ದಾರೆ.
ಐಪಿಲ್ ಅಲ್ಲಿ ಹ
ಹ್ಮ ಮತ್ತೆ ದಾಖಲೆ ಮಾಡ್ಯಾರ ಇವ್ರು.
ಏನು
ಮತ್ತೆ ಈ ಕಠಿಣ ಕ್ರಿಕೆನಲ್ಲಿ ಇನ್ನೂರ ಅರವತ್ನಾಕ್ ರನ್ ಗಳನ್ನು ವಿಶ್ವ ದಾಖಲೆ ಅದು.
ಹೌದ್ ಇನ್ನ ಯಾರು ಹೊಡೆದಿಲ್ಲ ಅಷ್ಟು.
ಇನ್ನೂರ ಅರವತ್ನಾಲ್ಕ ಹೊಡಿತರೆ ಇವ್ರು. ಒನ್ ಡೇ ಒನ್ ಡೇ ಮ್ಯಾಚ್ ಅಲ್ಲಿ ಮತ್ತೆ ಮೂರ್ ಶತಕ ಹೊಡದರ ಇವ್ರು ದ್ವಿಶತಕ.
ಹಾ ಇನ್ನೂರು ರನ್ಸ್.
ಮೂರು ದ್ವಿಶತಕ ಗಳಿಸದ ಏಕೈಕ ಆಟಗಾರ.
ಓ.
ಹ್ಮ್.
ಹ್ಮ್.
ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತ ಹತ್ತೊಂಬತ್ತರಲ್ಲಿ ವಿಶ್ವಕಪ್ನಲ್ಲಿ ಐದು ಶತಕಗಳು.
ವಿಶ್ವಕಪ್ನಲ್ಲಿ ಐದು ಶತಕ.
ಹ್ಮ್. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶಿಕ್ಕ್ಷರ್ಗಳನ್ನು ಬಾರಿಸಿದ ಆಟಗಾರ. ಹ್ಮ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ.
ಹ್ಮ್.
ಹ್ಮ ಮತ್ತೆ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಲೀಸ್ಟ್ ಎ ರನ್ ಗಳಿಸಿದ ಭಾರತೀಯ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ರ ಇವರು.
ಹಾ.
ಹ್ಮ್ ಮತ್ತೆ ಇವರಿಗೂ ಪ್ರಶಸ್ತಿಕ್ಕ ಯಾವ ಬೇಡ ಪ್ರಶಸ್ತಿ.
ಆ ಪದ್ಮಾಶ್ರೀ ಸಿಕ್ಕಿರ್ಬೋದು.
ಹ್ಮ್.
ಅರ್ಜುನ ಭಿ ಸಿಕ್ಕಿರ್ತೈತಿ.
ರಾಜೀವ್ ಗಾಂಧಿ.
ರಾಜೀವ್ ಗಾಂಧಿ ಕೆ . .
ಅದು ಅರ್ಜುನ್ ಪ್ರಶಸ್ತಿ ಎರಡ್ ಸಾವಿರ ಹದಿನಾರು ಸಿಕ್ತೈತಿ.
ನಿನ್ನೆ ಒಂದು ಪ್ರಶಸ್ತಿ ಸೀಕ್ಕಯ್ಯತಿ. ರೋಹಿತ್ ಶರ್ಮಾ ಅವ್ರಿಗೆ. .
ಹ್ಮ ಯಾವ್ದ.
ಯಾವದ್ ಗೊತ್ತಿಲ್ಲ ಒಟ್ ಸಿಕ್ಕೈತ್ ನೋಡು.
ಅದೇ ರಾಜೀವ್ ಗಾಂಧಿ ಸಿಗತ್ತೆ ಎರಡ್ ಸಾವಿರ ಇಪ್ಪತ್ತರಲ್ಲಿ.
ಹ .
ಮತ್ತೆ ಅರ್ಜುನ್ ಪ್ರಪಸ್ತಿ ಅದೆ-ಅರ್ಜುನ್ ಪ್ರಶಸ್ತಿ ಎರಡ್ ಸಾವಿರದ ಹದ್ನೈದ್ರಲ್ ಸಿಕ್ಕುತ್ತೆ. . ಹ್ಮ್ ಮತ್ತೆ ಇವರೂ ಎರಡ್ ಸಾವಿರದ ಹದಿನೈದು ನಲ್ಲಿ ಡಿಸೆಂಬರ್ ಹದ್ಮೂರಂದು ಹೃತಿಕಾ ಸೆಡ್ಜ್. ಅವರನ್ನ ಮದ್. ತರಿೂರು .